ಹಾ
ನಲ್ಲ
ನಮಸ್ಕಾರ ಹೇಳ್ರರಿ ಕೇಳಿಸುತ್ತವೆ.
ಎಷ್ಟೋ ಎಷ್ಟೋ ಸಮಯದ ನಂತರ. ಕೇಳಿಸತಿ ಗೆಳತಿ. ಊಟ ಆಯ್ತು.
ಹೌದು ಹೌದು ನಾನ. ನಾವು ಆಹ ಯಾವಾಗಾದರೂ ಕೇಳಿಸಲಿ.
ಹಾ ಸರಿ ಸರಿ ಆಯ್ತು ಗೆಳತಿ. ಊಟ ಆಯ್ತಾ ಏನ್ ಊಟ ಮಾಡುದ್ರಿ.
ಮೊಟ್ಟೆ ಸಾರು ಅನ್ನ ನಿಮಗೆ ಇರ್ಲಿ ಮಾತಾಡಿ. ಈ.
ನಮ್ಮ. ಅದೇ ಗೆತಿ ಮೊಟ್ಟೆ ಸಾರು ಮತ್ತೆ ಅನ್ನ ಗೆಳತಿ. ಹ್ಮ ಹ ವಸತಿ ನಿಲಯದ. ಕೊಠಡಿಯಲ್ಲಿ ಅವರು ಸ್ವಲ್ಪ ದಿನ ಊರಿಗೆ ಒಟ್ಟು. ಹೋಗಿದ್ದರು ಅವರುನ್ನು ಮಾಡಿಸಿಕೊಂಡು ಬಂದಿ.
ಮಜ್ಜಿಗೆ ಇರಲಿಲ್ಲ ಇವತ್ತು ನಮ್ಮ ವಸತಿ ನಿಲಯದಲ್ಲಿ. ಮಜ್ಜಿಗೆಯ ಬದಲು ಆಹ್ ನೀರನ್ನು ಕುಡಿದೆವು.
ನ ಅಮ್ಮ ಕೊಠಡಿಯಲ್ಲೂ ಹಾಗೆ ಹೇಗತಿ. ಮಜ್ಜಿಗೆಯೇ ಇಲ್ಲ ನಾನು ಮಜ್ಜಿಗೆ ಬದಲು ನೀರನ್ನು ಕುಡಿದೆ. ನೀವು ಸಹ ಮಾಡುವುದು.
ಏನುೂ ಮಾಡೋದಕ್ಕೆ ಆಗುವುದಿಲ್ಲ. ಕೊಟ್ಟಿದ್ದನ್ನು ತಿನ್ನಬೇಕು ಕೊಟ್ಟಿದ್ದನ್ನು ಕುಡಿಯಬೇಕು. ಇದು ನಮ್ಮ ಮನೆಯಲ್ಲ ಇದು ವಸತಿ ನಿಲಯ.
ಹೌದು ಗೆಳತಿ ನನಗೂ ಹಾಗೆೇ ಎನಿಸುತ್ತದೆ. ಈ ನನ್ನ ಮನೆ ಏಕೆ ನಾನು ನನ್ನ ವಿಶ್ವವಿದ್ಯಾಲಯ ಇರುವ ಜಾಗ. ದಲ್ಲಿ ಇಲ್ಲ. ಎಂದು ನಾನು ತುಂಬಾ ಬೇಜಾರು ಮಾಡಿಕೊಳ್ಳುತ್ತೇನೆ ಗೆಳತಿ ನನ್ನ ಮನೆಗೆ ಮನೆಯನ್ನು.
ನಾನು ಸಹ ತುಂಬಾ ಬೇಜಾರು ಮಾಡಿಕೊಳ್ಳುತ್ತೇನೆ.
ಹೌದಾ. ಏನು ಮಾಡೋದಿಕ್ಕೆ ಆಗುದಿಲ್ಲ ಬಿಡಿ. ಹ್ಮ್ ಎಲ್ಲದಕ್ಕೂ ನಾವು ಅನುಸರಿಸಿಕೊಂಡು ಹೋಗಬೇಕು.
ನಮ್ಮ ಊರಿನಲ್ಲಿ ಆ ಡಿಸೆ. ಆ ನವೆಂಬರ್ ತಿಂಗಳಿನಲ್ಲಿ. ಒಂದು ದೊಡ್ಡ ಜಾತ್ರೆ ಆಗುತ್ತದೆ ಅದು ದೀಪಾವಳಿ ಜಾತ್ರೆ ಅಂತ. ಆ ಜಾತ್ರೆಯಲ್ಲಿ ಮೂರು ಊರಿನ ದೇವರುಗಳು ಸೇರಿ. ಮೂರು ಊರಿನವರು ಸೇರಿ ಮಾಡುವುದು ಗುಂಡುಬ್ರಹ್ಮ ಸ್ವಾಮಿ ದೇವಸ್ ದೇವರು. ತುಂಬಾ ಚೆನ್ನಾಗಿ ಮಾಡುತ್ತೇವೆ. ಆ ಜಾತ್ರೆಯಲ್ಲಿ. ಹ ಇದುಮ ಏನಾದೂ ಹೇಳಕ್ಕೆ ಬತ್ತಿಲ್ಲ. ಸತಿ ಅಂತ ಕಡಿತೀವಿ ಬಿದಿರಿದ. ಅದು ಕಟ್ಟದು ಮೂರು ನವರು ಸೇರಿ ಬಿಟ್ಟು ಕಟ್ಟುವುದು ಅದನ್ನ. ದ ತುಂಬಾ ಉದ್ದ ಇರುತ್ತೆ ಅದು. ಸಂಜೆ ತನಕ ಯಾವ ಯಾವ ಊರಿನ ಸತಿಗೆ ಉದ್ದ ಎಂದು ಹೇಳುವುದಾದೇ ಆ ಊರು. ಗೆಲ್ಲುವುದು. ಆ ತರ ತುಂಬಾ ಚೆನ್ನಾಗಿರುತ್ತೆ ನಾ ಉ ಆ ಜಾತ್ರೆಗೆ ಕಾಯುತ್ತಿದ್ದೇನೆ ಅದು ಮಾಡುವ ಅದು ಜಾತ್ರೆ ಆಗುವ ಮುಂಚೆ ಅಸಸ ಅಂದೇನೇನೋ ಹ ತ ನಾವು ಅಡುಗೆ ತರತರದ ಅಡುಗೆ ತಿನ್ನುವ ಹಾಗೆ ಇಲ್ಲ ಬರಿ ಇಡ್ಲಿ ಮತ್ತೆ ಸಾಂಬಾರು ತಿನ್ನಬೇಕು ಸಾಂಬಾರಿಗೆ ಎಣ್ಣೆ ಸಹ ಹಾಕಿರುವಾಗಿಲ್ಲ ಕೆ ದೇವಸ್ಥ ದೇಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಕೆಂಡ ಆಗುವವರೆಗೂ ನಾವು ಅನ್ನ ಏನು ತಿನ್ನುವಾಗಿಲ್ಲ ಅದು ಹಾಗೆ ಪದ್ಧತಿ ನಮ್ಮ ಊರಿನ ಪದ್ಧತಿ ಆ ಇಲ್ಲ ಒಂದೇ ದಿನ ಅಷ್ಟೆ ಒಂದೇ ದಿನ ಹಾ
ಒಂದೇ ದಿನ ಎಂದರೆ ನಾವು ಹೇಗೋ ಅನುಸರಿಸಿಕೊಂಡು ಹೋಗಬಹುದು
ಹ್ಮ ಸುಗ್ಗಿಯ ಟೈ ಸುಗ್ಗಿಯ ಸಮಯದಲ್ಲಿ ಒಂದು ವಾರ ಹಹ ಒಂದು ವಾರ ಹಾಗೆ ಇರಬೇಕು ಸೊಪ್ಪು ಹಾಕುತ್ತಾರೆ ಸಾರು ಹಾಕುತ್ತಾರೆ ಅವಾಗ ನಾವು ಏನು ತಿನ್ನುವಾಗಿಲ್ಲ ಮಾಂಸ ಏನು ಮುಟ್ಟುವ ಹಾಗೆ ಇಲ್ಲ
ಅಯೋ ಅದು ಎಷ್ಟು ದಿನ
ಅದು ಒಂದು ವಾರ
ಅಯ್ಯೋ ದೇವರೇ ಸುಗ್ಗಿ ಅಂದ್ರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಾ
ಏ ಏನು ಅಪ್ಪ ಅದು ಕರೆಕ್ಟಾಗಿ ಅಯ್ಯಯ್ಯೋ ಗೊತ್ತಿಲ್ಲ ನನ್ಗೆ ಆದ್ರೆ ಸುಗ್ಗಿ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ದೇವರು. ಕುಣಿಸೂದು.
ಹ್ಮ್.
ರಾತ್ ರಾತ್ರಿ ಸಮಯದಲ್ಲಿ ಮುಲ್ಲು ಬಿಲ್ಲು ಕುಣಿಸೋದು ಡೋಳು ಕುಣಿತ ತುಂಬಾ ಚೆನ್ನಾಗಿ ಇರುತ್ತದೆ.
ಹೋಗಲಿ ಬಿಡಿ ನೀವು ತುಂಬಾ. ಹ್ಮ್ ಚೆನ್ನಾಗಿ ನೋಡಿಕೊಂಡು. ಸಂತೋಷದಿಂದ ಹೋಗಿ ಬನ್ನಿ
ಹ್ಮ್ ಆಯ್ತು. ಮತ್ತೆ ಇನ್ನೇನು ಸಮಾಚಾರ ಸುಖವೇ ಸೌಖ್ಯವೇ ಸೌಮ್ಯವೇ.
ಹ್ಮ ನಾನು ಸುಖವಾಗಿದ್ದೇನೆ ಕ್ಷೇಮವಾಗಿ ಇದ್ದೇನೆ ಸೌಮ್ಯವಾಗಿ ಇದ್ದೇನೆ. ಕ್ಷಣವಾಗಿದ್ದೇನೆ. ಅನುಕೂಲ ಅಂತೂ ತುಂಬಾ ಚೆನ್ನಾಗಿದೆ ನಮ್ಮ ವಸತಿ ನಿಲಯದಲ್ಲಿ ನನ್ನ ನಾನು ಮಲಗುವ ಜಾಗ ಒಂದು ಕಿಟಕಿಯ ಪಕ್ಕದಲ್ಲೇ ಹೇ ಅದು ನನಗೆ ಬಹಳ ಇಷ್ಟವಾದ ಜಾಗ ಎಂದರೆ ಅದೇ. ಬಹಳ ಬಹಳ.
ಆದರೆ ಯಾ ಯಾವಾಗಲೂ ಕೆಳಗೆ ಬಿದ್ದಿರುತ್ತಿದ್ದೀರಿ.
ಅದು ನಮ್ಮ ಗೆಳತಿಯರೆಲ್ಲ ಕೆಳಗಡೆ ಮಲಗ್ತಾರಲ್ಲ ಆದ್ದರಿಂದ ಅವರೆಲ್ಲ ಬೇಜಾರಾಗುತ್ತಾರೆ ಎಂದು ಕೆಳಗಡೆ ಮಲಗುತ್ತಿದ್ದೆ.
ಮತ್ತೆ ಸಮ ಇನ್ನ ಏನು ಗೆಳತಿ.
ನೀವೇ ಹೇಳಬೇಕು ಗೆಳತಿ ನೀವೇ ನಿಮಗೆ ನಿಮ್ಮ ನೀವು ಮಲಗುವ ಜಾಗ ಇಷ್ಟ ಇಷ್ಟವಾಗಲಿಲ್ಲವೇ.
ನನಗೆ ಅಷ್ಟೊಂದು ಏನು ಇಷ್ಟ ಇಲ್ಲ ಎಲ್ಲಾರು ಒಂದು ಚಾರ್ ಅವರ ಅವರ ದೂರವಾಣಿಯನ್ನು ತಂದು ಹಾಕುತ್ತಾರೆ. ಅದು ಎಷ್ಟೇ.. ನೀಟು ಸ್ವಚ್ಛ ಮಾಡಿದರೂ ಚಂದ ಕಾಣಿಸುವುದಿಲ್ಲ. ನನಗೆ ಅದರಿಂದ ಬೇಜಾರು.
ಹ್ಮ್
ಅಡುಗೆ ಮಾಡಿಕೊಳ್ಳಲು ಅದ್ಬಷಿ ತಗಿತಾರೆ. ಶುದ್ಧವನ್ನು ಅಶುದ್ಧ ಮಾಡುತ್ತಾರೆ. ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತದೆ.
ನೀವು ಹೇಳಬೇಕಲ್ಲವಾ ನೀವು ನನ್ನ ಮಲಗುವ
ನೋ ನೋ
ಹ
ಹೋಗತ್ತಾಗಿ. ಬೇರೆ ಮಾತಾಡಿ?
ಅಯ್ಯೂ ದೇವರೇ ಏನ್ ಗೆಳತಿ ಏನಾಗಿದೆ ನಿಮಗ ಇವತ್ತು
ಅದಕ್ಕೆ ಏನು ಬೇಜಾರಾಗುವುದಿಲ್ಲ ತೆೆಗೆಯೋದಕ್ಕೆ. ಅವ್ರು ತೆೆಗೆದ ಮೇಲೆ ಮತ್ತೆ ನಾನು ಅದನ್ನು ಸರಿ ಮಾಡಿ ಹಾಕಬೇಕಲ್ಲ ಅದು ನನಗೆ ಬೇಜಾರು
ನೀವು ಹೇಳಬೇಕು ಇದು ನೀವು ಮುಗಿಸಿಕೊಂಡ ನಂತರ ಇದು ಯಾವ ರೀತಿ ಇತ್ತು ಆ ರೀತಿ ಇದನ್ನು ಸರಿಪಡಿಸಿ ಹೋಗಿ ಎಂದು
ಅದು ಹೇಗೆ ಸಾಧ್ಯ ಗೆಳತಿ
ನೀವು ಹೇಳಿದರೆ ಎಲ್ಲವೂ ಸಾಧ್ಯ ಗೆಳತಿ.
ಸರಿ
ಹ್ಮ್
ಇನ್ನ ಯಾರು ಮಾಡಿಕೊಳ್ಳುವುದಿಲ್ಲ. ಬಿಡಿ
ಹ್ಮ್
ನೀವು ಆಹ ಹೋದ ಮೇಲೆ ನಿಮ್ಮ ಜಾಗಕ್ಕೆ ನಾನು ಬರುತ್ತೇನೆ.
ನೀವು ಇವಾಗಿಂದ ಹೇಳಿಕೊಂಡರೆ ಮುಂದೆ ಅದು ಸಾಧ್ಯ ನೀವು ಬಾಯಿ ಮುಚ್ಕೊಂಡಿದ್ದರೆ ಅದು ಎಂದಿಗೂ ಸಾಧ್ಯವಿಲ್ಲ ಗೆಳತಿ.
ಇಲ್ಲ ನಾನು ಎಲ್ಲರಿಗೂ ಹೇಳಿದ್ದೀನಿ ಗೆಳತಿ
ನಾನ್ ಇರುವಾಗ ಯಾರಿಗೂ ನೀವು ಬಾಯಿಂದ ಹೇಳಿರುವುದನ್ನು ನಾನು ನೋಡಿಯೇ ಇಲ್ಲ ಗೆಳತಿ.
ಓ ಗೆಳತಿ ಕೆಂಪು ಬಟ್ಟೆ ಧರಿಸಿರುವ ಗೆಳತಿ
ಯಾಕೆ ಗೆಳತಿ
ಅವ್ರಿಗೆ ಅವ್ರನ್ನ ಕೇಳಕ್ಕೆ
ಹಓ ಬಿಡಿ ಬಿಡಿ ನಂತರ ಕೇಳಿವಿರಂತೆ ಇವಾಗ ನೀವು ಮಾತ್ನಾಡಿ.
ಅಯ್ಯಪ್ಪ ನನಗೆ ಯಾಕೋ ತುಂಬಾ ಸುಸ್ತಾ ಅಗ್ತಾ ಇದೆ ಗೆಳತಿ.
ಯಾಕ ಗೆಳತಿ ಏನಾಯ್ತು?
ಹೊಟ್ಟೆ ನೋವತ್ ಇದೆ
ಏನಕ್ಕೆ?
ನನಗೆ ಗೊತ್ತಿಲ್ಲ.
ಹಾ
ಹ್ಮ ನಮ್ಮ ರೂಮಿನ. ಹಾ
ಹಾ ಹೇಳಿ ನಮ್ಮ ಕೊಠಡಿಯ.
ಹ್ಮ ತಿರುಗುವ ಪಂಕಜ ಯಾವ ಹೋ ಕಮ್ಮಿಯಾಗಿ ತಿರುಗು ತಿದೆ
ಆ ಕೆಂಪು ಕೆಂಪು ಬಟ್ಟೆ ಧರಿಸಿರುವಾಗ ಗೆಳತ್ ಏನಾದರೂ ಕಡಿಮೆ ಇಟ್ಟಿದ್ದಾರ ನೋಡಿ.
ಇಲ್ಲ ಇಲ್ಲ?
ಅವರನ್ನು ಕೇಳಿ ಹೇಳತ್ತಿನೂ ನಾನು ನೋಡುತ್ತಿದ್ದೇನೆ ಗೆಳತಿ ಅದನ್ನು ಐದು ಒಂಬತ್ತು ಸೊನ್ನೆ ಸೊನ್ನೆ.
ಐದು ಒಂಬತ್ತು ಸೊನ್ನೆ ಸೊನ್ನೆ ಏನು ಗೆಳತಿ.
ಅದು ನನ್ನ ಗೆಳತಿ ಏನೋ.... ಆ ಸಂದೇಶವನ್ನು ಕಳಿಸಿದರೂ ಅದ್ಕ್ ಇನು ಹೇಳಿದೆ ಗೆಳತಿ ಅವರಿಗೆ ಮತ್ತೆ ಇನ್ನೇನು ಸಮಾಚಾರ ಗೆಳತಿ ಓದಿಕೊಂಡರ? ಬರ್ದಕೊಂಡ್ರ? ವಿಶ್ವವಿದ್ಯಾಲಯಕ್ ಕೆ ಹೋಗಿದ್ದಾರ ತರಗತಿ ತೆಗೆದುಕೊಂಡಿದ್ರ ಏನ್ ಕತೆ ಹೇಳಿ
ಏನೋ ಗೆಳತಿ ಹಾ..
ಬಂದಿಲ್ಲ ಗೆಳತಿ? ಐದು ಒಂಬತ್ತು ಸೊನ್ನೆ ಸೊನ್ನೆ ಗೆಳತಿ.
ನನಗೆ ಅನ್ಸ್ ಸ್ನಾನ ಮಾಡಬೇಕು ಗೆಳತಿ ನಾನು ಎಷ್ಟು ಕೊಳಕಾಗಿದ್ದೇನೆ ಗೊತ್ತಾ?
ಹ್ಮ ಮಾಡ್ಬೇಕಲ್ಲ ಗೆಳತಿ ಇವತ್ತು. ಹೇಗೆ ಇದ್ದರೂ ಭಾನುವಾರ ಆಗಿದೆಯಲ್ಲಾ.
ನನಗೆ ಬೇಜಾರು.. ಏನಕ್ಕೂ ಮನಸ್ಸೇ ಇರಲಿಲ್ಲ.
ನಿಮಗೆ ಸುಮ್ಮ್ ಸುಮ್ಮ್ನೆ ಏನಕ್ಕೆ ಬೇಜಾರ್ ಗೆಳತಿ.
ಹಾಗೆ ಏನಿಲ್ಲ? ನಾವು ತುಂಬಾ ಸಮಯ ಮಾತಾಡಿದರೆ ಏನಾದರೂ ನಮಗೆ ಲಾಭವೇ?
ಏನು ಅದು ನನಗೆ ತಿಳಿದಿಲ್ಲ ಗೆಳತಿ. ನಾವು ನಮ್ಮ ಕರೆಯನ್ನು ಇಲ್ಲಿಗೆ ನಿಲ್ಲಿಸೋಣ ಸರಿಯಾ.
ಇಲ್ಲ ಗೆಳತಿ ಇದೇ ಕೋನೆಯ ಕಾಲ್ ಮತ್ ಮತಾಡಿ ಗೆಳತಿ
ಇಲ್ಲ ಗೆಳತಿ ಬಿಲ್ಲ ಐದು ಒಂಬತ್ತು ಸೊನ್ನೆ ಸೊನ್ನೆ ಗೆಳತಿ ಅ
ಓಕೆ ಬ ಬಿದ್ದು
ಹಾ ಕೇಳತಿ ಅವರು ಏನು ಕೇಳುತ್ತಿದ್ದಾರೆ ಎಂದು ನನಗೆ ಒಂದು ಅ ತಿಲ್ಲ
ಬಿಡಿ ಹೋಗಲಿ ಗೆಳತಿ
ಮತ್ತೆ ಅದೇ ಅದೇ ಅದೇ ಅದೇ
ಹ